ಹೇಳ್ಳಪ್ಪ. ಏನ್ ಅಡ್ಗೆ ಮಾಡ್ತಾ ಇದೀಯಾ ಅಡ್ಗೆ ಮಾಡ್ತಾ ಇದಿಯಾ. ಮತ್ತೇನದು ಫ್ಯಾನ್ ಸೌಂಡ್ ಏನೊ.
ಓ ಅದಾ ವಾಷಿಂಗ್ ಮಿಷಿನ್ನಂದು.
ಇವಾಗ್ಲೂನು ಓಹ ಏನ್ ಬಟ್ಟಾಕಿಯ. ಹ್ಮ್ ಹ ಅದಾದ್ರು ಮಾಡು ಕೆಲ್ಸ. ಹ್ಮ್ ಅಲ್ವಾ, ಮತ್ತೆ ಏನ್ ಮಾಡಿದ್ರಿ ಬೆಳಗ್ಗೆಯಿಂದ ಟಿಫನ್ನು.
ಬೆಳಿಗ್ಗೆ, ಎ ಎದಾದ್ಮೇಲೆ ಹಾಂ, ನನ್ನ ತಂಗಿ ಹೇಳಿದ್ನ ಅದ ಯಾವದೋ ಮಶ್ರೂಮಕ್ಬಿಟ್ಟು ಏನೊ ಗೇವಿ ಮಾಡ್ಬಿಟ್ಟ ಹೋಗಿದ್ಲು. ಅದು ಸ್ವಲ್ಪೇ ಸ್ವಲ್ಪ ಇಟ್ಬಿಟ್ಟು, ಚಪಾತಿ ಮಾಡಿಕೊಂಡು,
ತಿನ್ಕೊಂಡು ಹೋಗೋಳೆ ಪಪಾ.
ಹಾ ನಾನು ಅದಕ್ಕೆ ರೈಸ್ ಹಾಕ್ಬಿಟ್ಟು ಫ್ರೈಡ್ ರೈಸ್ ಥರ ಅಂತ ಮಾಡೋದಕ್ಕೆ ಹೋದೆ. ಮತ್ ಅದ್ ಆಗ್ಲಿಲ್ಲ.
ಹ್ಮ್ ಯಾಕೆ ಕಡಿಮೆ ಆಯ್ತೇನೋ.
ಅದೇ ಟೇಸ್ಟ್ ಚೆನ್ನಾಗಿ ಬರಲಿಲ್ಲ ಅದಕ್ಕೆ ಏನು ತಿದಿಲ್ಲ ಸುಮ್ಮನೆ ಇದ್ದೀನಿ.
ಅಮ್ಮಂಗೆ ಏನ್ ಮಾಡ್ಕೊಡ್ತೀರಾ ನೀವು ನೀವ್ ನಿಮಗ್ ಬೇಕಾಗಿರೋದು ಮಾಡ್ಕೊಂಡ್ರೆ.
ಇವಾಗ ಏನಿಲ್ಲ ಇವಾಗ ಚೆನ್ನಾಗೆ ಐತೆ.
ಹೌದಾ ಹ್ಮ್ ನೆನ್ನೆನೊ ಮೊನ್ನೆನೊ ನಮ್ಮಮ್ಮ ರಾತ್ರಿ ತಾನೆ. ನಮ್ಮಮ್ಮ ಅಡ್ಗೆ ಮಾಡಿದ್ರು. ಅಲ್ಲಾ ನಮ್ಮಮ್ಮ ಅಡ್ಗೆ ಮಾಡಿದ್ರು ಅಂತ ಅಂತಿತಲ್ಲ ನಿಮ್ಮ ತಂಗಿ. ನಮ್ಮ್ಮನೆ ಮಾಡಿ ತಕ್ಕ ಹಾ ಹ್ಮ್ ಬೇಳೆ ಸಾಂಬಾರು, ಹ್ಮ್ ಹ್ಮ್ ಕಾಳ್ ಸಾಂಬಾರು ಉಪ್ಸಾರಾ ಎಂತದು.
ಅಲ್ಲ ಮಾಮೂಲಿ. ಅದೇ ಚಿಕ್ ಪಿಸ್ ಬತಾವಲಕ್ಕ.
ಎಂಥಾ ದು.
ಕಟ್ಲೆ ಕಾಳು ಅದ್ರುದು.
ಹ್ಮ ಬ್ರೌನ್ ಕಲರ್ ಇರ್ತದಲ್ಲ ಅದ.
ಹೌದು
ಹ್ಮ್ ಈ ಕಾಡ್ಲೆ ಕಳಕ್ ತುಂಬಾ ಗ್ಯಾಸ್ಟಿಕ್ ಆಯ್ತದೆ. ಹಂಗ ಈ ಕಡ್ಲೆ ಕಾಳ್ ಹಾಕ್ಬಿಟ್ಟು ಹುಳಿ ಅಂತ ಮಾಡ್ತಾರವ ನಮ್ ಪಿ ಜಿ ಯಲ್ಲಿ. ಬರ್ರೆ ಮಸಾಲ ಹಾಕಿರ್ತಾರೆ ಆ ಶುಂಠಿನ ಒಂದಷ್ಟ್ ಹಾಕಿರ್ತಾರೆ. ಹು ಮತ್ ವಾಸ್ನೆ ನೋಡುದ್ರೆ. ತಿನ್ನೋಕ್ಕಾಗಲ್ಲ ಹ್ಮ ಮಸಾಲೆ ಒಂದುಷ್ಟು ಒಯ್ದ ಇರ್ತಾರೆ.
ಆ ಪಿಜಿಲ್ ತಿಂದಿರೋದೆ ನೆನ್ಪಿಗಿಲ್ಲ ನನಿಗೆ.
ಹಾ ಹಾ
ಮೊಸ್ರ ಹಾಕಿತ್ ತಿನ್ನಲ್ಲ
ಹ್ಮ್ ಹ್ಮ್ ಹ್ಮ್
ಅದಿಕ್ಕೆ ಅಷ್ಟ್ ನೆನ್ಪಿಗಿಲ್ಲ.
ಹ್ಮ್ ಅಲ್ಲ ಕಡ್ಲೆ ಕಾಳು ಅದು ಮಾಡ್ತಾರೆ ಇಲ್ಲ ಅಲ್ಲಿ ಚೆನ್ನಾಗ್ ಮಾಡ್ತಾರೆ ಹದ್ನೆಂಟನೆ ಕ್ರಾಸಲ್ಲಿ. ನಮ್ಮದ್ರಲ್ಲೇ ಆರ್ತಿಂಗುಪ್ಪೆಲ್ ಮಾಡ್ತಾರಲ್ಲ ಒಂದ್ ಹದಿನಾಲ್ಕು ಪಿಜಿ ಒಂದೇ ಸರಿ ಮಾಡ್ತಾರೆ ಎಲ್ಲಾ ಮಸಾಲೆ ಅಳತೆ. ಹಾ ಇನ್ನೆಷ್ಟು ಹದ್ನಾರ್ ಇದ್ದಾವೆ ಎರಡ್ ಪಿ ಜಿ ಗ್ ಮಾತ್ರ. ಇವ್ರು ಇಲ್ಲಿ ಹದ್ನೆಂಟನೇ ಕ್ರಾಸಲ್ಲಿ. ಇನ್ನು ಅದ್ನಾಲಾಕ್ ಪೀಜ ಇರ್ತವಲ್ಲ ಹ್ಮ್ ರುಚಿ ಅಂತೂ. ಚೆನ್ನಾಗ್ ಚೆನ್ನಾಗಿರುತ್ತೆ ತಿನ್ನೋರು ಬದ್ಕಿರ್ಬೇಕಷ್ಟೆ. ಹಾ ಹಾ ಅದೇ ನಾವೇನ್ ಪೂರ್ತಿ ತಿನ್ನಲ್ವಲ್ಲ ಸ್ವಲ್ ಪ ತಿಂದ್ಬಿಟ್ಟು ಸಾಕ್ಬಿಡಲ್ಲ ಪಿ ಜಿ ಹಣೆಬರನೆ ಇಷ್ಟು.
ನೀವ್ ಸುಮ್ನೆ ರೂಮ್ ಮಾಡ್ಕೊಂಡಿದ್ದಿದ್ರೆ ಸರಿಯೋಗಿರ್ತಿತ್ತು ನಿಮ್ ಸ್ಟೂಡೆಂಟ್ ಅಂತಿದ್ರಲ್ಲಾ.
ಹ್ಮ ಅದೇ ಇನ್ನು ಇ ಇಬ್ರು ಯೋಚ್ನೆ ಮಾಡ್ತಾ ಇದ್ದೀವಿ ಇನ್ನು ಅದುನ್ನೇ ನೋಡ್ತಾ ಇದೀವಿ. ಯೊ ಸುಮಾರ್ ಕಡೆ ನೋಡಿದ್ವಿ ನಮ್ ಬಜೆಟ್ಗದ ಸಿಕ್ಬೇಕಲ್ಲಾ.
ಅಂದ್ರ ಅಕ್ಕ ನಾಲ್ಕವರ್ ಸಾವ್ರ ಅಂದ್ಕೊಳ್ಳಿ ಬಾಡ್ಗೆ.
ಹ್ಮ್ ಅದೇ ಅದೇ ಅದೇ ಮತ್ತೆ ಅದಿಕ್ಕೆ. ಕೆಳಗಡೆ ಒಂದು ಫಸ್ಟ್ ಫ್ಲೋರ್ ಅಂದ್ರೆ ಪರವಾಗಿಲ್ಲ ನಾಲ್ಕನೇದು ಮೂರನೇದ್ರಲ್ಲಿ. ಯಾರ ಅತುರ ಹ್ಮ್ ಸಿಕ್ಕದೇ ಇಲ್ಲ.
ತಿರ ನೋಡ್ ಇಲ್ಲಲ್ಲಾ ಒನ್ ವರ್ ಕ್ಯಾಕವ್ರೆ ಹ್ಮ್.
ಓನರ್ಕೆ ಕೇಳ್ ವಿಚಾರ್ಸ್ ನೋಡು.
ಇಲ್ಲೊಂದು ಗ್ರೌಂಡ್ ಫ್ಲೋರ್ ಇತ್ತು ಬಟ್ ಮನೆ ಅಷ್ಟೊಂದ ಏನ್ ಚೆನ್ನಾಗಿರ.
ಏ ನಮ್ಗೆನ್ ಚೆನ್ನಾಗಿನ. ಹಾ ಹಾ ಹೊರ್ಗಡೆ ನೋಡಿದ್ರನೆ ಗೊತ್ತಾಯ್ತದಲ್ಲಾ.
ಮತ್ತೆ ಇಲ್ಲ ಒಂದು ಐತೆ ಬರೀ ಪ್ಯೂರ್ ವೆಜ್ ಬೇಕು. ಇಲ್ಲ ಇಲ್ಲ ಅ ಸ್ಟೂಡೆಂಟ್ಗೆ ಅಥವಾ ಇದುಕ್ಕೆ ಅಂತ ಹಾಕಿದ್ರು. ಇಲ್ ನಮ್ಮನೆ ಮೇಲ್ಗಡೆನೆ.
ಅಷ್ಟು ದೂರ ಬರ್ಬೇಕ ಎಲ್ ರಂಜ ಜಾಸ್ತಿ ದೂರ ಆಯ್ತದೆ
ಹೋಗಲ್ಲ ತಾನೆ ಅಕ್ಕ ಇನ್ನೇ ನೀವು ಅಪ್ಲೈ ಮಾಡ್ಕೋಬಹದು ಇದು ಇಲ್ಲಿ ಅಪೋಲೋ ಕಾನ್ವೆಂಟ್ ಐತೆ ಇನ್ ಎರಡ್ ಕಿಲೋಮೀಟ್ರ ಆದದ್ರೆ ಬಿ ಎನ್ ಎಂ ಐತೆ
ಸುಮ್ಮರವ ಅವೆಲ್ಲಾ ತಲೆ ತಿಂತಾವ ಕಾವೆಂಟ್ ಇಲ್ಲ ಅವೆಲ್ಲ
ಮಾಮೂಲಿ ಸ್ಕೂಲ್ಗಳು
ಅದೇ ನಾನ್ ಅದೇ ಅಕಾಮಿಡೇಶನ್ ಹೋಗೋಣ ಅಂತ ನೋಡ್ತಾ ಇದ್ದೀನಿ ಇನ್ನು ಈ ವಾರದಲ್ಲಿ ತಗೋ ತೀರ್ಮಾನಿಸಕೊಬಿಡ್ತೀನಿ ಯಾವ್ದೋ ಒಂದು ಹೋಗದ ಹೆಂಗೆ ಅಂತ ಅವರು ಹಿಂದಿನ ವಾರಾನೇ ಹಾಕ್ತೀನಿ ಅಂದ್ರು ನೋಟಿಫಿಕೇಶನ್ ನೋಡಿದ್ರೆ ತಳ್ಳಾಕ್ಬಿಟ್ರು ಒಂದು ವಾರ ನತ್ತ ಅದೇನೋ ಬಿ ಎ ಒದ್ ಹಾಕಿದರೆ ವಿಲೇಜ್ ಹ ಅಕೌಂಟೆಂಟ್ ಆಫೀಸರ್ ಅಂತ ಇದು ಅದೇ ಜಿಲ್ಲಾವಾರು ರೋಸ್ಟರ್ ಬಿಟ್ಟಿದ್ದಾನೆ ರೋಸ್ಟರ್ ಅಂದ್ರೆ ಹಂಗಲ್ಲ ಸುಮ್ಮ್ನೆ ಡ್ರಾಫ್ಟ್ ಕಾಪಿ ತರ ಏ ಜಿಲ್ಲಾವಾರು ವಿಜ್ಡಮ್ ಅಲ್ಲಿ ವಿಜ್ಡಮ್ ಅಲ್ಲಿ ವಿಜ್ಡಮ್ ಅಲ್ಲಿ ಇದೆ ನೋಡು ವಿಸಡಮ್ ಟಲಿಗ್ರಾಮ್ ಆ್ಯಪ್ ಅದ್ರಲ್ಲಿ ಜಿಲ್ಲಾವಾರು ಎಷ್ಟ ಎಷ್ಟ್ ಪೋಸ್ಟ್ ಇದ್ದಾವೆ ಅದ್ರಲ್ಲಿ ಎಷ್ಟ ಜೆಸ್ಗೆ ಇವರು ಫೈನಾನ್ಸ್ ಹಣಕಾಸು ಇಲಾಖೆ ಅವರು ಒಪ್ಕೊಂಡಿದ್ದಾರೆ ಹಾ ಹೌದೌದು ಅ ಹೌದು ಹ್ಮ್ ಅದ್ರಲ್ಲಿ ಬಿಟ್ಟಿದ್ದನೆ ನೋಡು
ಎಲ್ಲಾ ಕೈಲ್ಲ ಎಲ್ಲ ಬರಿ ಮಾರ್ಕೆಟ್
ಹ್ಮ ಏ ಇದ ಇತ್ತ ನೋಡ್ ಹೋಗ್ಲಿ ಎಸ್ ಆರ್ ಎಸ್ ಆರ್ ಹೋಗು ಸುಮ್ನೆ ಮ
ಎಸ್ ಆರ್ ವಾರ್ಡಲ್ಲಾ
ಹ್ಮ್ ಅವ್ನ್ ಮೊನ್ನೆ ನಿನ್ನೆನ ಮೊನ್ನೆನ ಬಿಟ್ಟಿದ್ದನ್ ನೋಡು ಜಿಲ್ಲಾವಾರು ನೇಮಕಾತಿ ಯಾವ ಕ್ಷಣದಲ್ಲಾದ್ರು ನೇಮಕಾತಿ ನಾ ಅದರಿದೆ ಅದ್ರಿಂದೆ ಪಸಹ ಬೆಳಗ್ಗೆ ಏನೋ ನೆನ್ನೆನ ಬಂದಿರೋದದು ಅದಕ್ಕಿಂತ ಹಿಂದೆಮ ಹ್ಮ್ ಹೌದು ಅದು ಜಾಸ್ತಿ ಆಗೋದ ಇನ್ನು ಅಂತ ಹೇಳ್ತಿದ್ದಾರೆ ನೋಡ್ಬೇಕು ಅದ್ರದ್ದ ಏನೋ ಬಿಡ್ತಾರ ಅಂತೆ ಯಾವಾಗ್ ಬಿಡ್ತಾರ ಗೊತ್ತ
ಮಂಜೂರಾದ ವಿಯವ ಹುದ್ದೆಗಳು ಖಾಲಿ ಇರುವ ಹುದ್ದೆಗಳು ಪ್ರಸ್ತ ಸತ ನೇಮಕಾತಿಗಾಗಿ ಪರಿಗಣಿಸಿರುವಂತಥದ್ದು ಬೆಂಗಳೂರು ಇಪ್ಪತ್ತೈತೆ ಬೆಂಗಳೂರು ಗ್ರಾಮಾಂತರ ಇಪ್ಪತ್ತೊಂಬತ್ತು ತುಮಕೂರು ಐವತ್ತು
ಎರಡೆರಡು ಇದ್ದಾವೆ ಎಲ್ಲ ಐವತ್ತು ಅರರುವತ್ತು ಎಲ್ಗ ಹಯ್ತಯ ಮಂಡ್ಯ ಕಡೆ ಹೋಯ್ತಯಾ
ಅಯ್ಯೋ ಇನೋ ಸಿಕ್ತಾಗಲ್ವಾ ಹಾಕದು ಅಪ್ಲಿಕೇಶನ್
ಹಞ ಬರರಿ ಬರರಿ ಸಿಕ್ಕದಾಗೆ ಅಂದರೆೆ ಓದಬೇಕು
ನಾನು ಅಕ್ಕ ಹಾಕಿದ್ರೆ ನೆಕ್ಸ್ಟು ಬೆಂಗಳೂರು ಗ್ರಾಮಾಂತರ ಒಂದು ಹಾಕ್ತೀನಿ ನಮ್ಮ್ ಮಂಡ್ಯದೊಂದ್ ಹಾಕತೇನಿ
ಒಂದೆ ಬರೋದನ್ನೇ ನೀ್ಮ ಎಲ್ಲದಕ್ಕೂ ಅಲ್ಲ ಆಗ್ಬೋದು ಆಗ್ಬೋದು ಜಿಲ್ಲಾವಾರು ಇರೋದ್ರಿಂದ ನೀನ್ ಯಾವ ಜಿಲ್ಲೆಗೆ ಎಷ್ಟಾದ್ರೂ ಅಪ್ಲಿಕೇಶನ್ ಗಳು ಹಾಕ್ಬೋದು ಅದಕ್ಕೇನಾದ್ ಮತ್ರ ಹಾ ಮಿತಿ ಇರುತ್ತೆ ಇಷ್ಟೇ ಅಪ್ಲಿಕೇಶನ್ ಹಾಕ್ಬೇಕು ಒಬ್ರು ಅಂತ. ಅಭ್ಯರ್ಥಿ ಒಂದ್ ಅಭ್ಯರ್ಥಿಗೆ ಇಷ್ಟೇ ಅಪ್ಲಿಕೇಶನ್ ಇಷ್ಟೇ ಅರ್ಜಿ ಅಂತ. ಮೂರ ಆದ್ರೆ ಮೂರ್ ಹಾಕು ಮೂರ್ ಹಾಕ್ಬಿಟ್ಟು ಲಾಸ್ಟಲಿ. ಹ್ಮ್ ಕೊನೆಯಲ್ಲಿ ನಿನ್ಗೆ ಯಾವ್ದ್ ಇಷ್ಟ ಆಗುತ್ತೋ ಅದನ ಬರಿ ಅಷ್ಟೇ ಹ್ಮ್
ಇಲ್ಲಾ ಮೂರಲ್ಲಿ ಅಂತಂದ್ರೆ ಅದೇ ಮೂರಲ್ಲಿ ಯಾವ್ದ ಆಗತ್ತ ಅದು ನಾವ್ ಯಾವ್ದ್ ಹಾಕಿರ್ತಿವ ಅದಕ್ಕೆ
ಹಾ ಅದೇ ಮತ್ತೆ. ನೀನ್ ಎಕ್ಸಾಮ್ ಎಲ್ ಬರತಿಯಾ ಎಲ್ ಬರತಿಯಾ ಅಂದ್ರೆ ಓವರ್ ಆಲ್ ಅದ ಹೆಂಗ್ ತಗೊಂತ ನಾನ್ ಹಂಗುವ ಹ್ಮ ಹ್ಮ್
ಆದ್ರೆ ಮೈಸೂರಲ್ಲಿ ಬಿಳುತ್ತೆ ಎಕ್ಸಾಮ್ ನನಗೆ
ಹಾ ಹಾ ಹಾ ಬೆಂಗಳೂರು ಹ್ಞೂ ಹಂಗೆ ಅದೇ ನೀನು ಆಧಾರ ಎಲ್ಲ ಅಡ್ರೆಸ್ ನೋಡಿ ಹಂಗೆ ಮಾಡ್ತಾರೆನವರು ಅಲ್ವಾ
ಹೌದು
ಹ್ಮ್
ನಾನ್ ಮಂಡ್ಯಕ್ಕೊಂದು ಮೈಸೂರ್ಗೊಂದು ಇನ್ಯಾವ್ದ
ಈಗ ಅದ್ ಹೆಂಗೆ ಈಗ ಮೂರ್ ಕಡೆ ಅರ್ಜಿ ಆಗ್ತಿವ್ ಅನ್ಕೋ ಇವಾಗ ನಮ್ದ ಇದು ಇಂದು ಎಷ್ಟೋ ಒಂದು ಅಷ್ಟು ಮಾರ್ಕ್ಸು ಬರುತ್ತೆ. ಅದ ಹೆಂಗ್ ತಗೋತಾರೆ ನಾವು ಯಾವ್ದಕ್ ಬರಿತೀವ ಅದಕ್ಕ ಹೆಂಗೆ ಹ್ಮ್
ಮಾಡ್ತಾರೆ ಕ್ಯಾಟವಲ್ಲಿ ಎಷ್ಟ ಎಷ್ಟ ಇದೆ ತಗೊಂಡು ಕ್ಯಾಟಗರಿ ತಗೊಂಡ್ ಕೊಡ್ತಾರೆ ಅಷ್ಟೇ.
ಹ್ಮ ಹಂಗೆ ಹ್ಮ್ ಹ್ಮ್್ಮ ನಿಮ್ಮ ಮೂರಕ್ಕೆ ಹಾಕಿದ್ರು ಅಲ್ಲಿ ಮೂರು ಅಪ್ಲಿಕೇಶನ್ ಹೋಗಿರುತ್ತೆ. ನಿಂದು ಕಟ್ಟಾಫ್ ಎಲ್ಲಿ ಬಂದಿರುತ್ತೋ ಅಲ್ಲಿ ಕೊಡ್ತಾರೆ ಹಂಗೆ ಹ್ಮ್ ಹ್ಮ್ ಯಾವ್ದಾದ್ರರು ಒಂದ್ ಕಡೆ ಕೊಡ್ತಾನೆ.
ಹಾ ಹೌದು ಅಲ್ಲಿ ಮೂರ್ ಕಡೆನೂ ಆಗಿದ್ರೆ ಮೂರ್ ಕಡೆನೂ ಇರುತ್ತೆ. ರಿಮೂವ್ ಮಾಡ್ಕೋಬೇಕು ಅನ್ಸುತ್ತ ಅಷ್ಟೇ.
ಈಗ ನಾನ್ ನನ್ ಫ್ರೆಂಡ್ಗಳು ಹಂಗ ಮಾತಾಡ್ಕೊಂಡಿದ್ದೀವಿ ಅಂದ್ರೆ.
ಹ್ಮ್
ಹಂಗೆ ಮಾಡೋಣ ಮೂರ್ ನಾಲ್ಕು ದುಡ್ಡು ಹೋದ್ರೆ ಹೋಯ್ತೀನಿ ಏನ್ ಮಾಡಕಾಗುತ್ತೆ.
ಹ್ಮ ಹಾಕ್ಲೇಬೇಕತತ ಹಾಕ್ಲೇಬೇಕು ತ್ರಿಗೆ
ಹ್ಮ್
ಅದಾದ್ಮೇಲೆ ಎಷ್ಟು ಒಂದೊಂದ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ನೋ ಆ್ಯಡ್ ಆಗುತ್ತೆ ಅಷ್ಟೆ.
ಹ್ಮ್ ಈಗ ಅದೇನ್ ಫಿಸಿದಲ್ಲಿ ಇದು ಕಡಿಮೆ ಮಾಡದ್ರ ಪೊಲೀಸ್ ಕಾನ್ಸ್ಟೇಬಲ್ದು ಅದೇನು ಅವರು ಸ್ಟ್ರೈಕ್ ಮಾಡ್ತಿದ್ರಲ್ಲ. ಐನೂರು ರೂಪಾಯಿ ದುಡ್ಡು ಆಗಲ್ಲ ಹ್ಞೂ ಆಗಲ್ಲ ಅಂತೇಳ್ಬಿಟ್ಟು.
ಅವ್ರ ಕಡಿಮೆ ಮಾಡಲ್ಲ ಅದ ಆಗಲ್ಲ ಅಕ ಎಕ್ಸಾಮ್ ನೋಟಿಫಿಕ ಕೇಷನ್ಗೂ ಸ್ಟ್ರೈಕ್ ದುಡ್ಗೂ ಸ್ಟ್ರೈಕ್ ಅಂದ್ರೆ ಅವ್ರು ಕೇಳ್ತಾರ.
ಅದೇ ಅದೇ ಇಲ್ಲ ಯಾವಾಗಂದರೆೆ ನಿಗಮಾಸ್ ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲೊ ಕೆ ಎ ದವರೆ ಆ ಏಳ್ನೂರ ಚಿಲ್ಲ್ರೆ ಪೋಸ್ಟು. ಅವಾಗ ಹುದ್ದೆಗಳು ಇದ್ದಿದ್ದು ಆ ಹಾ ಹಾ ಅವಾಗ ಮಾಡ್ದಾಗ ಗ ಇವ್ರೇ ಆಕ್ಸಾ ಯಾರೊ ಬರ್ತಾರಲ್ಲ. ಅವ್ರೇ ತುಂಬಾ ಪ್ರತಿಭಟನೆ ಮಾಡಿದ್ರು ಅಲ್ಲಿ ಸು ಫ್ರೀಡಂ ಪಾರ್ಕ್ ಐತಲ್ಲ ಮಹಾರಾಣಿ ಕಾಲೇಜ ಹತ್ರ
ಹೌದು
ಅ ಅಲ್ಲ ಮಾಡ್ದಾಗ ತುಂಬಾನೇ ಚೆನ್ನಾಗ್ ಹೋರಾಟ ಮಾಡಿದ್ರು. ಹ್ಮ್ ಅವಾಗ ಕಡಿಮೆ ಮಾಡ್ಸಿದ್ದು ಅದ್ರಿಂದಾನೇ ಇವ್ರು ಹೋರಾಟ ಮಾಡಿದ್ದಿಕ್ಕೆ. ಓ ಇಲ್ಲ ಅಂದಿದ್ರೆ ಅವ್ರೆಲ್ ಕಡ್ಮೆ ಮಾಡ್ತಿದ್ರು. ಅವಾಗ ಒಂದು ಅಪ್ಲಿಕೇಶನ್ಗೆ ಐನೂರು ರೂಪಾಯಿ ಬಿತ್ತು ಒನ್ ಇದು ಮೈನ್ ಅಪ್ಲಿಕೇಶನ್ಗೆ ಮಿಕ್ಕದಕ್ಕೆಲ್ಲಾ ಇನ್ನೂರ ಐವತ್ತು ಇನ್ನೂರು ಹೆಂಗೊ ಒಂದ್ ಮಾಡಿದ್ರು ಆತರ ಮಾಡುದು ಇಲ್ಲ ಅಂದ್ರೆ ಒಂದೊಂದು ಅಪ್ಲಿಕೇಶನ್ ಗೆ ಏಳ್ನೂರ ಐವ ತ್ತು ಐನೂರು ಅಂದ್ರೆ ಎಲ್ ತರೋದು ಕಷ್ಟ ಆಗಲ್ವಾ ಹೇಳೋದನ್ನು ಹೇಳ್ಬೋದು ಮಾಡ್
ಅವ್ರ ಅದ್ನೇ ಹೇಳೋದು ಈಗ ಒಂದ್ ಡಿಪಾರ್ಟ್ಮೆಂಟಲ್ಲಿ ನಾಲ್ಕ್ ತರ ಬಿಟ್ಟಿದ್ರು ಅಂತಂದ್ರೆ ಪೋಸ್ಟು ಒಂದುಕ್ಕೆ ಏಳ್ನೂರ ಐವತ್ತು ರೂಪಾಯಿ ಕಟ್ಟಿ ಇನ್ ಮಿ ಮಿಕ್ಕಿದ್ದವ್ಕೆಲ್ಲ ಇನ್ನೂರು ರೂಪಾಯಿ ಕಟ್ಟಿ ಅಂತ.
ಹೌದು ಹ್ಮ್ ಮೊನ್ನೆ ಹ್ಮ ಅದೇ ಅದೇ ಅದೇ ಮೊನ್ನೆ ಒಂದ್ ಆಯ್ತಲ್ಲ ಮೊನ್ನೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಂದು ನೋಟಿಫಿಕೇಶನ್ ಆಗಿ ನೋಡು ಇವರೇ ಕೆ ಯ್ಯ ದವ್ರು ಮಾಡಿದ್ದಿದ್ದು ಬೇರೆ ಬೇರೆ ಯಾವ್ದೋ ಡಿಪಾರ್ಟ್ಮೆಂಟ್ ಗಳಂತ ಅವಾಗ್ ನಾನೇ ಎರಡ್ ಸಾವಿರ ರೂಪಾಯಿ ಕಟ್ಟಿದೆ ಬರಿ ಅಪ್ಲಿಕೇಶನ್ನೆ. ನಮ್ಮ ಅಣ್ಣದು ಒಂದ್ ಎರಡ್ ಸಾವಿರದ ಆರ್ನೂರು ರೂಪಾಯಿ ಹ್ಮ್ ಅದೇ ಅದೇ ಆ ಥರ ಆಯಿತು ಹ್ಮ್ ಒಂದು ಅಪ್ಲಿಕೇಶನ್ನಿಗ್ ಮಾತ್ರ ಅದೆಷ್ಟೋ ಏಳ್ನೂರ ಐವತ್ತು ಅದ್ರ ಮೇಲೆಲ್ಲ ಒಂದೊಂದ್ಸಲಿ ಅದು ಉಲ್ಟಾ ಪಲ್ಟಾ ತಗೋಬಿಡುತ್ತೆ ಅದ್ ಗೊತ್ತಾಗದೇ ಇಲ್ಲ ನಮ್ಗೆ. ಇನ್ ಫೀಸ್ ಹೋದ್ಮೇಲೆ ಅದ್ ಅಷ್ಟೇ ಮುಗಿತಲ್ವ ತಿರುಪ್ತಿ ಉಂಡಿಗ್ ಹೋದಂಗೆ ಅದ್ ಲೆಕ್ಕ. ವಾಪಸ್ ಎಲ್ ಬರ್ತೈತೆ ಹಂಗಾಗಿತ್ತದು. ಅದಿಕ್ಕೆ